ನಾಳ ಕೇಳದಕತ್ತದ.
ಹ್ಮ ತಗೋಪ.
ಏನ್ ಹೇಳ್ಬೇಪ್ಪಾ?
ನೋಡು ಊಟ ಆಯ್ತಿು ಇವಾಗ.
ಹೌದ್ರಾ?
ಹ್ಮ್ ನಿಮ್ದು?
ನಮ್ದು ಊಟ ಆಯ್ತು ನೋಡು.
ಹಾ ಹಾ
ಏನ್ ಮಾಡಿದ್ರಿ
ನಾನು ಅದೇ ರೊಟ್ಟಿ ಮಾಡಿದ್ರು ಮನೇಲಿ
ಹ ಹಾ
ಮಟ್ಟೆ ಬಳೆ ಸಂಬಾರು
ಹಾ ಹಾ
ಹ್ಮ್ ಮತ್ತೆ ಖರ್ಚಿಕಾಯ ಮಾಡಿದ್ರು ಮನೇೆಯಲ್ಲಿ ಅ ಸ್ಟ ಮಾಡ ತಾವಳ ಕರಿಚಿಕ
ಹೌದೌದು
ಹ್ಮ್ ಸ್ವಲ್ಪ ನಾಳೆ ಫಂಕ್ಷನ್ ಅದೆ ಮನೇಲಿ
ಹೌದಾ ಹಾ ಹಾ
ಅದಕ್ಕೆ ಅಂತ ಮಾಡ್ರ ಅ ನಮ್ಮ ಅಕ್ಕ ಇದು ಬುತ್ತಿ ರೊಟ್ಟಿ ಕೊಡ್ತಾರಂತ
ಹೌದ
ಅದ್ರ ಸಲಾಗಿ ಮಾಡಿದ್ರ ಹ್ಮ್ ನಂದ ಬಡ್ತಂದ್ವಿ ಸ್ವಲ್ಪ ಅನ್ನ ಆದಕೊಂಡೆ
ಹೌದಾ ಹಾ
ಹ್ಮ
ಯಾವ್ದ್ ಬಿಟ್ಟಿದ ರೆಡಿ ಕೊಡಕ್ ನೀವ್ ಹೋಗ್ಬೇಕಾ
ಹ ಇಲ್ಲೇ ಇದ್ದವರೆಲ್ಲ ಕೊಟ್ಟಿರವು
ಹಾ ಹಾ ಹಾ
ಹಾ ಇಲ್ಲ ಎ್ದರೆಲ್ಲ ಕೊಟ್ಟಿದ್ದೀವಿ
ಹಾ ಹಾ
ಹ್ಮ್ ಅದಿಕ ಹಬೇಕಕ ನಾಳೆ ಹಾ ಹ ನಿಮಗ ಸಿಸ್ಟರ್ ಅವರು ಇದ್ದಾರಾ
ಸಿಸ್ಟರ್ ಎಲ್ಲಾ ನಾಲ್ಕ್ ಜನ ಗಣ್ಮಕ್ಳ ನಾವು
ಹೌದಾ ಹ
ಹಾ
ಅಂದ್ರೆ ಚಿಕ್ಕಪ್ಪನ ಮಕ್ಕಳು ಈತರ
ಹಾ ಇದ್ದಾರೆ
ನಾಮ ಏಜ್
ಹಾ ಇನ್ನೊ ಚಿಕ್ಕವ್ರೆ
ಹೌದಾ
ಹ್ಮ
ಹ್ಮ ಹ
ಆದ್ರೂ ಇಲ್ಲಿ ಹಳ್ಳಿ ಸೈಡ್ ಅಲ್ಲಾ ಹಾಗಾಗಿ ಎಂಗೇಜ್ಮೆಂಟ್ ಆಗಿದ್ದೆ ಒಬರುದು
ಹಾ
ಒಬ್ರ್ದ ಮದುವೆ ಆಗಿದೆ
ಎಪ್ಪನ್ ಮಾತ
ಹ್ಮ ಹ
ಹಾ ಹಾ
ಚಿಕ್ಕಪ್ಪ ಮಗಳ ಒಂದ್ ವರ್ಷ ದೊಡ್ಡವರಟೆ ಒಂದ್ ವರ್ಷ ಚಿಕ್ಕವರು ನಮಗಿಂತ
ಹ ಕೆತ್ತ ಚಿಕ್ಕ ಆ ಯಾರ
ಹ್ಮ್
ಹ್ಮ ಹಾ
ಮದವೆ ಆಗಿದ ಒಬ್ರಿ
ಹಾ ನನ್ ಮನೇಲ್ಲೇ ಕೊಟ್ಟ ರಿಲೇಷನ್ ಅಲ್ಲಿ ನಿಮ್ಮವ್ರಲ್ಲ ಬೇರೆ ತ್ರ ಹ್ಮ್ ಹ್ಮ್ ಯಾವುರು
ನವ್ಲುಗುಡ್ಡ ಅಂತ ಗೊತ್ತಾ
ನಾವ್ಲುಕೊಂಡನಾ
ಹಾ
ಗುಡ್ಡ ಬತ್ತಪ್ಪ ಕರಡಿ ಗುಡ್ಡ
ಹಾ ಕರಿಗೂಡ ಕರಡಿಗುಡ ಅದೇ ರೋಟೆ ಅದೇ ಹಾ ಅದೇ ರೋಟಲ್ ಬರುತ್ತೆ
ಹಾ ಕರಿಗೂಟ ಕರಿಗೂಟ ನೋಡಿದಿರಾ
ಎಲ್ಲಪ್ಪಾ ಅದೆ ಕೇಳಿದಿನ್ ಹೆಸರು
ಹ ಆದ್ರ ಹಿಂದ್ಗಡೆನೆ ನೌಲು ಗುಡ್ಡ ಹೊದ್ಮೇಲೆ ಕರಿಗುಡ್ಡ ಬರುದು
ಕರಡಿ ಗುಡ್ಡ
ಹಾ ಬೇರೆ ಬೇರೆ ಪಷ್ಟು ಆದ್ಮೇಲೆ ಕರಾಡಿ ಗುಡ್ಡ ಆಮೇಲೆ ಜಮೀಲ್ ದಿನ್ನಿ ಅಂತ ಬರುತ್ತೆ
ಹ ಹಾ
ಅದಾದ್ಮೇಲೆ ನೌಲ್ಗುಡ್ಡ ನೌಲ್ಗುಡ್ಡ ಆದ್ಮೇಲೆ ಕರಿಗುಡ್ಡ
ಹೌದಾ
ಹಾ
ಎಷ್ಟಾಗುತ್ತೆ ನಮ್ಗೆ ಕರಡಿ ಗುಡ್ಡ
ನಮ್ಗ ಕರಡಿ ಕರಡಿ ಗುಡ್ಡನಾ ಆ ಆ ಕಡೆ ಒಂದ್ ಐದು ಈ ಕಡೆ ಒಂದು ನಾಲ್ಕ ಅಂದ್ರೆ ಒಂದು ಒಂಬತ್ತ ಇಲ್ಲಾ ಹತ್ತು ಕಿಲೋಮೀಟರ್ ಒಳಗಡೆನೆ
ಹೌದಾ
ಹ ಹಾ
ಗಬ್ಬುರು
ಆ ಗಬ್ಬುರು ಲಾಂಗ್ ಆಗುತ್ತೆ ದೇವ್ದುರ್ಗ ಒಂದು ಮೂವತ್ತು ಆ ಕಡೆ ಒಂದು ಆಗತ್ ಒಂದು
ನಲ್ವತ್ತಾಗುತ್ತ
ಹ ನಲ್ವತ್ತ ಆಗ್ಬೊದು
ಹಾ ಹಾ
ರಾಯಚೂರ ಒಂದು ಆಗುತ್ತೆ ಒಂದು ಸಿಕ್ಸ್ಟಿ ಈ ಕಡೆ ಒಂದು ಒಂದು ಏಟಿ ಏಟಿಫೈವ್ ನೈನ್ಟಿ ಅತ್ತತ್ರ
ಹಾ ಹಾ
ಹೌದಾ
ಅಂದ್ರೆ ನಾನ್ ಬಿಜಾಪುರ್ ಕೊಚಿಗ್ ಹೋಗಿದ್ನಲ್ಲ ಅಲ್ಲಿ ಪರಿಚಯ ಆದ ಅವ್ನ್ ಹೆಸರೆನೊ ನೆನಪಿಲ್ಲ ಆದ್ರೆ ಬರೆ ರೆಡ್ಡಿ ರೆಡ್ಡಿ ಅಂತ ಕರಿತಿದ್ವಿ ಅನ್ವ್ ಹೆಸ್ರೇ ರೆಡ್ಡಿ ಅಂತ ಸೇವ್ ಮಾಡ್ಬಿಟ್ಟಿನ್ ಫೋನ್ ಅಲ್ಲಿ
ಹೆಸರೆ ರೆಡ್ಡಿ ಅಂತನಾ
ಗೊತ್ತಿಲ್ಲ ನಂಗೆ ಹೆಸರು ರೆಡ್ಡಿ ಏನೋ ಅದೇ ಹ್ಮ್ ಏನಿತ್ತಪ್ಪ ನನ್ಗ ಗೊತ್ತಿಲ್ಲ ಅವ ಅಡ್ರೆಸ್ ರೆಡಿ ಇತ್ತ್ ಅಂತೆ
ಹ ಹಾ
ಅದಕ್ಕೆ ಅವ್ನಾ ರೆಡ್ಡಿ ರೆಡ್ಡಿ ಅಂತ ಕೇರಿತಿದ್ರು ಒಂದ ನಾಲಕ್ ಜನ ನಾನು ರೆಡ್ಡನೇ ಅಂತ ಕರಿತಾ ಇದ್ದೆ ನನ್ನ ಪೊನಲ್ಲೂ ಕೂಡ ರೆಡ್ಡಿ ಅಂತಾನೇ ಸೇವ್ ಮಾಡಿದ್ದೀನಿ ಅವ್ನ್ ಹೆಸ್ರೆ ಗೊತ್ತಿಲ್ಲ ನಂಗೆ
ಹೌದಾ
ಹಾ
ಹ ಕೋಚಿಂಗ್ ಎಷ್ಟ ದಿನ ಎಷ್ಟ ತಿಂಗಳ ಇತ್ತು
ಅಯ್ಯೋ ಇನ್ನುೂ ಒಂದ್ ಮಂತ್ ಇತ್ತಪ್ಪ ನಂದು ಎಕ್ಸಾಮ್ ಬಂದಬಿಡ್ತಲ್ಲ.
ಹೌದಾ
ಆ ಟೈಮ್ಲ್ಲೇ ಸ್ವಲ್ಪ ಎಲ್ಲಾ ಕೆಟ್ಟೋಗ್ಬಿಡ್ತನ ನಮ್ದು ಕೆಲ್ಸ
ಏ ಸ್ಟೇಟ್ ಗೌರ್ಮೆಂಟ್ಗ ಸೆಂಟ್ರಲ್ಗ ಹೋಗಿದ್ದು
ಸ್ಟೇಟ್
ಹೌದ ಹೌದಾ
ಹಾ
ಹ್ಮ್ ಹ್ಮ್
ಹೋಗತಿವಿ ಮತ್ತೆ ಏನು ಮಾಡಕ್ಕ ಆಗಲಿಲ್ಲ. ನೀವು ಹೋಗಿದ್ರಲ್ಲ ಧಾರವಾಡ
ಹಾ
ಎಷ್ಟ್ ತಿಂಗಳ ಹೊಕ್ಕತಿ ಅಂತ ಮಾಡಿರಿ
ನಂದು ಆರು ತಿಂಗಳು
ಆರು ತಿಂಗಳ ಆಯ್ತಾ ಜಾಸ್ತಿ ಜಾಸ್ತಿ ಟೈಮ್ ಆಯ್ತ್ ಅಲಾ
ಹಾ ಜೆ ಎಸ್ ಅಲ್ಲ ಅದು ಕೆ ಎಸ್ ತಗೋಂದಿದ
ಎಸ್
ಹಾ ಕೆ ಎಸ್
ಅಂದ್ರೆ ಅಲ್ಲಿ ಇರ್ತಾಳ ಬ್ರಾಂಚು ಕೆ ಎಸ್ ಇ ನ ಬೇರೆ ಬೇರೆ ಏನ್ ಹೇರತಾಳ
ಹಾ ಇರ್ತದೆ ಪಿ ಎಸ್ ಐಗೆ ಬೇರೆ ಕೆ ಎಸ್ಗೆ ಬೇ ಬೇರೆ ಐ ಎ ಎಸ್ ಗೆ ಬೇರೆ ಸೆಂಟ್ರಲ್ ಗೋರ್ಮೆಂಟ ಗೆ ಬೇರೆ
ಅಲ್ಲ ಸೆಮಂತುಲ್ಗ ಮಾಡಿ ಬೇರೆ ಇರ್ಲಿ ಅದು ಬೇರೆ ಆಗತ್ತಲ್ಲಾ
ಹಾ ಹಾ
ಇಲ್ಲಿ ಬಿಜಾಪುರಲ್ಲಿ ಅವ್ರ ಬೊರ್ಡ ಅಲ್ಲಿ ಎಲ್ಲಾ ಒಂದೇ ತರ ಹಾಕಿದಾರಪ್ಪ
ಹ್ಮ
ಕೆಎಎಸ್ ಪಿಎಸ್ಐ
ಹ್ಮ ಕೆಎ ಎಸ್ ಲೆವೆಲ್ ತಗೊಂಡ್ರೆ ಆಲ್ಮೋಸ್ಟ್ ಪಿ ಎಸ್ ಐ ಕೆಸ್ ಕವರ್ ಆಗುತ್ತಾ ಮತ್ತೆ ಕೆ ಎಸ್ ಬಿಟ್ಟ ಇ ಐ ಎ ಎಸ್ ಗಿನ ತಗೊಂಡ್ರೆ ಅಂದ್ರೆ ಸ್ವಲ್ಪ ಟಾಪ್ ಇರುತ್ತಲ್ಲ. ಹೆವಿ ಟಾಪ್ ಇರುತ್ತ ಅದು ಟ್ರಾನ್ಸ್ಲೇಷನ್ ಇರುತ್ತೆ ಫಿ ಎಚ್ ಲಾಂಗ್ ಫುಲ್ ಡೆಪ್ತ್ ಆಗಿ ಸ್ಟಡೀಸ್ ಮಾಡ್ಬೇಕಾಗಿತ ಐ ಎಸ್ಗೆ.
ಹ್ಮ್ ಹ್ಮ್
ಎಐ ಎಸ್ ಗೂ ಮಾಡ್ಬೇಕಾಗುತ್ತೆ ಸ್ವಲ್ಪ ಕಮ್ಮಿನೇ ಐ ಎ ಎಸ್ ಗ ಜಾಸ್ತಿ ಆಗತ್ತೆ
ಹೌದಾ
ಹಾ
ಹ ಹಾ ಅಂದ್ರೆ ಎಷ್ಟಿತ್ತು ಫೀಸ್ ನೀವು ಬಿದವಾರಗಲ್ಲಿ
ನಾವು ಹೋದಲ್ಲ ಇಪ್ಪತ್ ಸಾವಿರ ಇತ್ತು
ಇಪ್ಪತ್ ಸಾವಿರನಾ
ಹ್ಮ್
ಕೋಚಿಂಗ್
ಹ್ಮ್
ಜಾಸ್ತಿ ಆಯ್ತಲ್ಲ ಬರ
ಆರ್ ತಿಂಗಗಳಲ್ಲ ಎಲ್ಲಾ ಸಿಲೆಬಸ್ ಮುಗಸ್ಕೊಡ್ತಾರ ಹದ್ನದು ಸಿಲೆಬಸ್
ಅಲ್ಲ ಜಾಸ್ತಿ ಆಯ್ತು ಇಪ್ಪತ್ತು ಸಾವಿರ
ಹೌದಾ
ಹಾ
ದಾರುಡ ಅಲ್ಲ ಹೆವಿ ಕಾಸ್ಟ್ ಮತ್ತೆ ಲೋಹದಲ್ಲಿ ಇದ್ದಾವೆ ಲೋದಲ್ಲಿ ಐದ ಸಾವಿರ ಆರ್ ಸಾವರ ಏು ಸಾವಿರ ಬೇರೆ ಬೇರೆ ಇದಾವೆ
ಹ್ಮ
ವಿದ್ಯಾಕಾಸನುೂ ಟಾಪ್ ಅದು ಇದೆ
ಹಾ
ಇದಗ ಟಾಪ್ ಈ ಇಪ್ಪತ್ತು ಇಪ್ಪತ್ತ್ ಮೂೂರ್ ಇಪ್ಪತ್ತ್ನಾಾಲ್ಕ ಅಂಗಸತ್ಪ್
ಅಲ್ಲ ಇವ ನ ಫ್ರಂಡ್ ಹೋಗೋ ನ ಅಲ್ಲ ಅಲ್ಲಿ ಹದ್ನಾಕಕ್ ಸಾವಿರ ಅಂದ್ರಪ್ಪ ಏನ ಪರವಾಗಿಲ್ಲ
ಹೌದಾ
ಸರಿಯ ಗರುವವೆನ ಒಂದಾ
ಹ ಹಾ ಇದಾವೆ ಆದ್ರೆ ಒಂದೊಂದು ಕಡಿಮೆ ಮೇಲೆ ಒಂದೊಂದ್ ತರ ಡಿಪೆಂಡ್ ಇದ್ರ
ನಾನ್ ಕಲ್ತಿರೋದ ಹತ್ ಸಾರ ಆಯ್ತಪಾ
ಹೌದಾ
ಹ್ಮ್ ಬಿಜಾಪುರ್ ಅಲ್ಲ
ಹ ಹಾ ಮತ್ತೆ ನಾ ಎರಡ್ ತಿಂಗಳಲ್ಲ ಪಿ ಜಿ ಪಿ ಜಿ ಮಾಡಿದ್ದೆ ಅವ್ರ್ದ
ಅವ್ರ ಪೇಚ
ಆ ಪಿಜಿ ಸಪ್ರೇಟ್ ಐಸ ಅದಕ್ ಐದು ಐದು ಎ ಸಾವಿರದ ಆರ್ನೂರ ಅವತ್ತು
ಈಜಿ ಮ ತ ಓಟಣ
ಹ್ಮ್ ಮತ್ತೆ ಲೈಬ್ರರಿ ಕೊಡ್ತಾ ಇದ್ರು ಲೈಬ್ರರಿ ಬೇರೆ ಅಮೌಂಟ್ ಅದು ಅದ್ರೊಳಗಡೆ ಯಡ್ ಮಾಡಿದ್ರು ಲೈಬ್ರರಿ ಕೊಡ್ತಾ ಇದ್ರು ಆದ್ರೆ ನಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಲೈಬ್ರರಿ ಇರುತ್ತ ಉಂದುು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಾ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ರು ಹಂಗಾಗಿ ಹ
ಅ್ರ
ಹಾ ಸಿಗ್ತಾ ಇತ್ತು ಸಂಡೆ ದಿನ ಮತ್ತೆ ಅದ್ ಬಿಟ್ರೆ ಕ್ಲಾಸಸ್ ಒಂದ್ ದಿನ ಕಮ್ಮಿ ಇದ್ರು ಲೈಬ್ರರಿ ಕುತ್ ಬಿಡ್ತಿದ್ ಎರಡೆ ಎರಡು ಹೌ
ಅಂದಲ್ಲ ಸಂಡೆ ರಜೆ
ಹಾ ರಜೆ ಆಯ್ತು
ಅಂದೆ ಚಲೋಲ್ಲಾ ಒಂದ ವಾರದಲ್ಲಿ ರಜಾದ್ರ ಇರ್ತ
ಹಾ ರಜಾ ಇರ್ತದು ಮತ್ತೆ ಏನಾದ್ರು ಜಾಸ್ತಿ ಕ್ಲಾಸ್ ಹೌಸ್ಗೆ ಏನ ಮುಗ್ದಿದ್ದಿಲ್ಲ ಕವರ್ ಆಗಿದ್ಯಲ್ಲ ಅಂದ್ರೆ ಸಂಡೆ ದಿನ ಕ್ಲಾಸ್ ಆಕ್ತಾ ಇದಾರೆ ಆಲ್ಮೋಸ್ಟ್ ಅಲ್ಲಿ
ಅಂದ್ರೆ ಕಡಿಮೆ ಆಗ್ತದ್ರಾ
ಹಾ ಕಡಿಮೆ ಅಂದ್ರೆ ಎರಡ್ ಕ್ಲಾಸ್ ಬಿಡ್ತ ಅದು ಅಷ್ಟ ಎರಡ್ ಕಾಲ ಎರಡ್ ಕ್ಲಾಸ್ ದ ನಲ್ಲಾ ಕ ಅವಾರ
ಮತ್ತೆ ಆಮೇಲೆ ಹೊರ್ಗಡೆ ಎಲ್ಲಾ ತಿರ್ಗಾಡ್ಬೋದು
ಹಾ ತಿರ್ಗಾಳ್ಬೋದು ಆರಾಮಾಗಿ ಓಡಲ್ಬೋದ ಆಯ್ತ ಹಾ
ಹ ಹಾ
ಕೋಚಿಂಗ್ ಟೈಮ ಅಲ್ಲಿ ಒಂದ್ ದಿನ ಬಿಟ್ರೆ ಮಾತ್ರ ಮತ್ತೆ ಕವರ್ ಮಾಡಕ್ ತುಂಬಾ ಕಷ್ಟ ಇಷ್ಟಬಿಡದಲ್ಲ ಅದೇ ಮತ್ತೆ ಹಾಗಾಗಿ ಮಿಸ್ ಮಾಡ್ತಾರ್ಲಿಲ್ಲ ಕ್ಲಾಸಸ್
ಹ್ಮ್ ಹ್ಮ್ ಒಂದು ದಿನ ಮಿಸ್ ಮಾಡಿದ್ರ ಮುಗತ್ ನೋಡಿ
ಕ್ಲಾಸ್ ಮಿಸ್ ಮಾಡಿದ್ರೆ ಮತ್ತೆ ಕವರ್ ಮಾಡ್ಬೇಕ ಸಿಕ್ಕಾ ಬಿ್ರೆ ಟೈಮ್ ಹೋಗೋಣ ಅವಿಗೆ
ಅವು ಮತ್ತೆ ಪೇಜ್ ಬಿಟ್ಟ
ಹಾ ಬಿಟ್ಟ ಬರಬೇಕು ಕ----ಹಂಗಾಗಿ ಕೋಚಿಂಗ್ ಮುಳಗ್ಯವರ್ಗೂ ಊರ್ಕ್ ಬಂದೇ ಅಲ್ಲ ಮತ್ತೆ
ಹ್ಮ್ ಒಳ್ಳೆ ಕೆಲ್ಸ ಮಾಡಿದ್ರರಿ
ಎಲ್ಲಾ ಮುಗಸ್ಕೊಂಡ್ಬಿಟ್ಟು ಮತ್ತೆ ಎರಡು ತಿಂಗಳು ಅಲ್ಲೇ ಇದ ಮಾಡ್ದೇವೆ ಹಾ ಪಿ ಜಿ ಮಾಡ ಮತ್ತೆ ಪಿ ಜಿ ಅಲ್ಲೇ ಇದ್ದೆ ಇದದ್ಬಿಟ್ಟು ಲ ಲೈಬ್ರರಿ ಮಾಡಕ ಹಾಕಂದೆ ಎರಡ್ ತಿಂಗ್ ಇದದ್ಬಿಟ್ಟು ಮಾತಾಡಿಟ್ಟನ್ ಈ ಕಡೆ ಬಂದೋ ಮತ್ತೆ ಓಲೆ ಎಲ್ಲ ದಾರವಾಡ
ಹ್ಮ ಹ್ಮ ನನ್ಗೆ ಯಾಕೆ ಹೋದ್ರಕ್ ಒಂತ ಇಂಟ್ರೆಸ್ಟ್ ಬರ್ತಾದೆ ಇವಾಗ ಇವಾಗ
ಹಲೋ
ಹಲೋ
ಹಾ
ಏನ್ ಮತ್ತೆ ಎಲ್ಲ ಮಗತು
ಅದೇ ಎಲ್ಲ ಮುಗೀತು ಮುಂದೆ ನೋಡುವ ಕಮ್ಟೆಟೀವ್ ಪಿಯುಸಿ
ಸರಿ ತೊಳೆ ನಾ ಆಮೇಲೆ ಮಾಡ್ತೀನಿ ಕಟ್ ಆಗ್ತಲ್ಲ ಕಟ್ ಮಾಡಿ
ಹಾ ಕಟ್ ಆತಲ್ಲ ನೀವೇ ಕಟ್ ಮಾಡಿ
ನಾನು ಟ್ರೈ ಮಾಡತೇನೆ
ಹಲೋ